ಏನ್ ಮಾಡ್ತಾ ಇದೀಯ ತಮ್ಮ
ಏನಿಲ್ಲ ನಾ ಸುಮ್ನೆ ಕುಂತ ತಂದಿದ್ದೇಯ ಆಯ್ತಣ್ಣ ನಿಮ್ದು
ನಮದ ಆಯ್ತು ಇಲ್ಲಿ
ಇಲ್ಲ ಅಣ್ಣ ರೂಮ್ ಅಲ್ಲಿ ಇದ್ದೀವಿ ಅಣ್ಣ ಹೋಗಿದ್ದೀವಿ
ಹ್ಮಾ ಊಟ ಮಾಡಿದ್ದ ಏನ್ ಮಾಡ್ರಿ
ಗೊತ್ತಿಲ್ಲ ನ ಇನ ಏನ್ ಮಾಡ್ರನ ಹೋಗ್ಬೇಕು ನೋಡಿ ಹೋಗಿ
ಹೌದ
ಹಣ ಏನ ನವು ಆಕಶ್ ಮ್ಯಾರೇಜ್ಗೆ ಹಯ್ದಣ ಅಂತ ತಣ ಯಾವ್ದೋ ಮ್ಯಾರೇಜ್ ಅಂತೆ ಹೋಗಿದ್ದಾನೆ
ಹೌದಾ ಅವ್ಿಿಗೆ ಯಾಕ ಗಾಂಿತಿೀರಿ ಅವನ್ ಏಕ ಗಾಂಡಿಮತಿ ಅಂತ್ರಿ
ಹೆಂಗೆ ಗೊತ್ತಿಲ್ಲಣ
ಹದಾ
ಹಣ ರೋಬ ರೋಬಂತ ಮಾಡಿದಯಾ
ಹಾ ಹೋಗ್ಬೇಕಪ್ಪಾ ಬರ್ತೀಯಾ ಹ್ಮ ಹ ನಂದಗೆ
ಹ ಸ್ಟೋರ್
ನಾವು ಮಡಿಕೇರಿ ಬೆಂಗಳೂರು
ಮಡಿಕೇರಿ ಸಕ್ರೇಶ್ಪುರ್ ರೋಗಲ್
ಸ ಸಕ್ಸಸ್ ಪುರ್ ಹೋಗಲ್ಲ ಆಸಕ ಹೋಗ್ತವೆ
ಹೌದಾ ಹ್ಮ್ ಹ್ಮ್ ಶನಿ ಪಗತ ಅಲ್ಲ ಚಿಕ್ಕಮಂಗ್ಳೂರ್ ಸೈಡ್ ಸ
ಅದೇ ನ
ಹೋಗಿದ್ರೆ ಚಿಕ್ಕಮಂಗ್ಳೂರ್ ಹೋಗಡಿ ಯಾಕಂದ್ರೆ ಈಗ ಈಗ ಈಗ ಮಳಿಗಾಲ ಇದೆ ತಾನೆ ರೇನ್ ಬಳುತ್ತೆ ಹೋಗಿ
ಹಾ ಹೌದಾ ಮತ್ತೆ
ಹ್ಮ್ ಯಾರ್ಯಾರು ಹೊಂಟಿದೀರಾ
ಟೆಂತ್ ಹುಡುಗರು ಜತೆ ಹೊಂಟಿದ
ಹೌದಾ ಹೋಗಿ ಹೋಗಿ ಬಾಳ ದನ್ ಮೇ ಸಿಕ್ಕಿದ್ದಾರೆ ಅತ್ತ ಅಂತ ಹುಡಡುಗುರು ಅವ್ರ ಜೊತೆಗೆ ಹೋಗಿ ತಿರಾಡೆ ಬನ್ನಿ
ಹ್ಮ್ ಸರಿ ಬರ್ತಯನು ಹ ಬರ್ತೀಯ ಅಂದ
ನಮ್ಮ್ ಹತ್ರ ಅಮೌಂಟ್ ಇಲ್ಲಪ್ಪಾ ಆಪ್ಪಾ ಅಮೌಂಟ್ ಇದ್ರ ಬರ್ತಿದ್ದಿ ಗುರು
ನ್ತದೆ ನಿ್ೇನ್ ಮಾಡ್ತೇ ನಡಡಿ ಹೋಗೋಣ
ಇಲ್ಲ ಇವಾಗ ಎಸ್ಸಾಾಮ್ ಬರದು ಬೆಂಗ್ಳೂರ್ ಹೋಗಿ ದುಡ್ದಕೊಂಡ್ ಬರಬೇಕಂತ ಮಾಡಿದೀವಿ ಬೆಂಗ್ಳೂರಲ್ಲಿ ಯಾರ ಪರಿಚಯ ಇಿರ್ಸ ಇದ್ರೆ ಅವ್ರ ವರ್ಕ್ ಕೊಟ್ರೆ ಮಾಡ್ಕೊಂಡ್ ಬರ್ಬೇಕಂತ ಯಾಕಂದ್ರೆ ಎಜಮ್ ಬರ್ದಗೇಶಿ ಹೋಗಿ ದುಡ್ಕೊಂಡ್ ಮ್ತತಿವಿ ಆಟಿ ಟಿಗೆ ಸುಮ್ನೆ ಇಲ್ಲಿ ಕುಂತೀ ಅಮ್ಮಣಾನ ಹೇಳ
ಹ ಹೌದಾ ಹ್ಮ ಹ್ಮ್ ಹ್ಮ್ ಹ್ಮ್ ಬೈಕ್ ತಂತೇನಾ ಬೈಕ್
ಹ್ಮ ಬೈಕ್ ಎಲ್ಲಾರು ದುಡ್ ಎಲ್ಲ
ದುಡ್ಡ ಮತ್ತೆ ತಗ ಚನ್ನ ಪಲ್ಸರ್ ವೆಂಿ ಫೈ್
ತಗೋತ ನನ್ ಮನಲಿ ಬ್ಯಾಡ ಸುಮ್ಮನೆ ಹಾಕ್ ತಗೋತಯ ಅಂತಂದ ಅದನೇ ಈಗ ಬ್ಯಾಂಕ್ ಕಲೆಕ್ಟರ್ ಬಡ್ಡಿ ಜಾಸ್ತಿ ಹೆಚ್ಚಾಗಿ ಬೆಳ್ಕೊಂಡ್ ಬೆಳ್ಕೊಂಡು ಹೋಗುತ್ತೆ ಅದಕ್ಕೆ ಇಟ್ಟಿದ್ದೀನಿ
ಬ್ಯಾಂಕ್ ಎಲ್ಲಿ ಇಟ್ಟ್ರ ಬಡ್ಡಿ ಹಂಗೆ ಜಾಸ್ತಿ ಆಗುತ್ತೆ
ನಾವು ಪ ಇದು ಮಾಡ್ಸಿದೀವಿ ಅದ ಏನೋ ಮಾಡ್ಸಿದಾರ ಪಾಪಾ
ಹ ಹೌದಾ ಹ್ಮ್ ಹ್ಮ್ ಎಲ್ಲಿರದ
ನಾವು ಕೆಂಬೈದಲ್ಲಿ ಇರ್ತೀವಿ
ಹೌದಾ ಆಯ್ತು ಸದ್ಯಕ್ಕೆ
ಸದ್ಯಕ್ಕೆ ಹಾಸ್ಟಲ್ ಅಲ್ಲಿ ಇರ್ತವಿ
ಯಾವ ಊರು
ಕೆಂಬಬಿ ಅಂತ ನಮ್ದು ನಿಮ್ದೇ ಅವರು
ಹ ಸರ್ಪುರುಷ್
ಸುರ್ಪುರು ಪ್ರಾಪರ್ ಸುರ್ಪುರ ಏನು ಹಳ್ಳಿಿನ ಎಲ್ಲನ್
ಒಳ್ಳೆ ಒಳ್ಳೆ ವಾ್ಣಗೆರ
ವಾಗಣಗೆರೆ ನಮ್ಮ ಊರು ರಾಜ್ಯರ ಗಾಳಿದ್ದು ಊರಲ್ಲ
ಹ್ಮ್ ಬಸ್ ಜನಾ ಅವರ
ಊರಿಗೆ ಬಂದ ನೋಡಿದೀವಿ ಜಾಸ್ತಿ ಜನ ನಾವು ಇದರಿಂದ ಹೋಗಿದ್ದೀವಿ ಕಾಲೇಜ್ ಕಡೆಯಿಂದ ಕೋಟೆ ಎಲ್ಲ ವಿಸಿಟ್ ಮಾಡಕ್ಕೆಲ್ಲ ಹೋಗಿದೀವಿ
ಹೌದಾ
ಹ್ಮ್ ನಿಮ ರೂಮ ಅಲ್ಲಿ ರಾಜಣ್ಣ ಅಂತ ಇದಾನ ಹ ಒಂದೆಲ್ಲ ಮುಗ್ದಿದ್ದ ಹಾಸ್ಟಲ್ಲ್ಲಿ ಇ ಇದಿದ್ರ ಇದಾರ ಅವನು
ಹೌದಪ್ಪಾ ಅವನು ಆಸ್ಲ ಮುಗ್ರಿದೆ ಎಲ್ಲ ಮುಗ್ರಿದೆ ಅಂದ್ರನು ಸುಮ್ನೆ ಇದನು ಊಟ ಮಾಡ್ತಾನೆ ಮುಗತಾನ ಊಟಾ ಮಾಡ್ತಾನೆ ಮುಗತಾನೆ
ಬಿ ಎಡ್ ಎಲ್ಲಿ ಮಾಡಿದ್ದಾರೆ
ಎಏರಡ್ ಗುಲ್ವರ್ಗ ಮಣೆಯವರ್ಬೇಕ
ಹೌದಾ
ಹ್ಮ್
ಹ್ಮ್ ಹ್ಮ್ ಮುಂದೆ ಪೊಲೀಸ್ ಆಗ್ತಿರ್ಬೋದ ಅವ್ನು
ಪೊಲೀಸ್ ಎಲ್ಲಾ ಸೋಜಾರಾಗಗ್ತೀನ ಅಂತ ಹೇಳಿದನೆ
ಹೌದಾ ಹ್ಮ್ ಮತ್ತೆ ಏನ್ ಸಮಾಚಾರ ಏನಾಗಿದೆ ಊರಲ್ಲಿ ಮಳೆ ಬೆಳೆ ಹೆಂಗಾಗಿದೆ
ಮಳೆ ಏನೋ ಹೊಡಿತಾ ಇದೆ ಒಂದ್ ಲೆವಲ್ಗೆ ನಿಮ್ಮಲ್ಲಿ
ನಮ್ದಲ್ಲಿನೂ ನೋಡಿತಾ ಇದೆ
ಹದಾ ಹ್ಮ ಬೆಳಗ್ ಹ್ಮ್ ಹ್ಮ್ ಹ್ಮ್ ಹ್ಮ ಮತ್ತ ಮತ್ತೆ
ರಾವ
ನೀವ ಹೇಳಳ್ಬೇಕು
ಹ್ಮ್
ಹ್ಮ
ಕೆವ ಹೋಗಣ ಅವತ್ತ ಬೋಗ
ಹೋಗೋಣ ನಡಿ ನಾವ
ಎಕ್ಸಾಮ್ ಇದೆಯಲ್ಲ ನಿನ್್ದ
ನಾಳೆ ಮಧ್ಯಾಹ್ನ ಹೋಗುವ ಹದ್ನಾಾಲ್ಕ ಗಂಟೆಗೆ ಮುಗ
ಹ ಮಧ್ಯಾಹ್ನ ಮನೇಲಿ ಇರಲ್ಲ ಮನೇಲಿ ಇರಲ್ಲ ಅವನು
ಅಯ ಎಲ್ಲಿ ಇರ್ತ
ಹ್ಮ್ ಸಂಡೇನ ಹೋಗೋಣ ಸಂಡೇ ಒಂದು ಆಫೀಸ್ ಎಲ್ಲಾ ಹಲ್ಿಡೇ ಇರುತ್ತಲ್ಲ
ಆಫೀಸ್ಲ್ಲ ಜಾವನ್
ಒಂದು ಶಾಪರಲ್ಲಿ ಇರ್ತಾರೆ ವರ್ಕ್ ಮಾಡ್ತಾರೆ ಶಾಪ್ ಎರಲ್ಲಿ
ಅಷ್ಟ ಅಪ್ರಲ್ಲಿ ಎಲ್ಲಿ ಕೇಳ ನಮ ಕ ಮಲತ ನಾನ
ಎಲ್ಲಿಿದ್ದ ನೇನ್ ಗೊತ್ತಿಲ್ಲ ಅವನು ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ ಕಾಲು ಪಿಕ್ ಮಾಡ್ತಾ ಇಲ್ಲ ಏನ್ ಮನ
ಇಲ್ಲಾ ಯಾವ ಕಂಪನಿಯಲ್ಲಿ ಕೆಲ್ಸ ಮಾಡ್ತಾನ ಕೇಳು
ಗೊತ್ತಿಲ್ಲ ನನಗೆ ಕಂಪ್ನಿ ಯಾಕಂದ್ರೆ ಅವರು ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಾರ ನೋಡಿ
ಅದೇ ಯಾವ ಫೈನಾನ್ಸ್ ಕೇಳು ನಾನು ಅದ ಹೇಳ್ತೇನೆ ಅಲ್ಲಿ ದಿನ ಮುಡುಗ
ನನ್ ಗೊ್ತಾ ಇಲ್ಲ ಅಂತ ಹೇಳ್ತಾ ಇದೀಂತಾನೆ ನನಗೆ
ಬಗಾದ್ರ ಕ ಪಕ್ಕದಾನೆ
ಕೇಳುದು ಕೇಳೋಣ ನಾ ಕಾಲ್ ಮಾಡಿ ಕೇಳೋಣ ಸಂಡೆ ಹೋಗೋಣ ಮಾರ್ನಿಂಗ್ ಒಂದರು ಅನ್ನಗೆ ಕಾಲ್ ಮಾಡಿ ಮನಯಾಗ ಇರ್ತಾನೆ ಎಲ್ಲ ಕೇಳಿ ಸಂಡೆ ಬೆಳಗ್ಗೆ ಲೈಕ್ ಬುಡಾಣ ಇಲ್ಲಿಗೆ
ಹ್ಮ ಅೌದ ಬರ ಹೋಗ ಮತ್ತೆ ಮತ್ತೆ ಏನಿಲ್ಲ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕ
ಹೊಡ್ಲಿಲ್ಲ ಅಂದ್ರ ಬಿಡಾಟ್ಟ ಇಿಲ್ಲ ನಾವು
ಹೌದಾ
ಹ್ಮ್ ಏನ್ ಇರ್ತಾವ ಅಲ್ಲ ಕಸ್ಕೊಂಡ್ ಬರೋಣ ಬೈಕ್ ಕೇರಣ ಕಾಸಕಂಬಲ್ಗೂಡ
ಹ ಅವಾ
ಹ್ಮ್
ಹ್ಮ್ ಹ್ಮ ಎಸ್ಟಿಸ್ಕಂಡನ ಅಮೌಂಟ್
ಟೆನ್ ತೌಸಂಡ್ ಈಸಗಂಡಿದ್ದಾನೆ
ಹೌದಾ
ಹಾ ಹೇಳಿ ಮತ್ತೆ ಏನ್ ಸಮಾಚಾರ ಊರಿಗ ಹೋಗ್ತಾ ಇಲ್ಲಾ ನೀವು
ಹ್ಮ್ಮ ಹೋಬೇಕು
ಹೌದಾ ಹ್ಮ್ ಹ್ಮ್
ಮತ್ತಾ
ಹೇಳ್ಬೇಕ್ ನೋಡಿ ನೀವೇ
ಹ್ಮ್ ಹ್ಮ್ ನೀವೇ ಹೇಳ್ಬಕು
ಊಟ ಮಾಡಿದೀರಾ ಮಧ್ಯಾಹ್ನ
ಇನ್ನೂ ಮಾಡಿಲ್ಲಾ ನೀವು ಅಮೌಂಟ್ ಇದ್ರೆ ನಡಿ ಹೋಗೋಣ
ಹ ರಾಜು ರಾಜುಣ್ಣ ತಿನಸ್ತಾನಂತೆ ಬಿರಿಯಾನಿ ಹೋಗೋಣ ನಡಿ
ಅವನ್ ಯಾ ತಿನ್ನಸ್ತಾನ
ಮನ್ನೆ ಚಿಕನ್ ಮಾಡ್ಸಿದ್ದ ಅವನು ನಮ್ಗೆ
ಹ ಹೌದಾ ಎಷ್ಟಕ ತಂದಿದಾ ಹಾ ಎಷ್ಟಕ ತಂದಿದಾ
ಒಂದ್ ಕೆಜಿ ತರಸಿದ್ದ
ಹ್ಮ್ ಹ್ಮ್ ಹ್ಮ್ ಹಾಸ್ಟೆಲಲ್ಲ ಇದ್ದ ಚಿಕನ್ ತಿಂತಿರಾ
ಹಾ
ಹಾಸ್ಟೆಲ್ ಅಲ್ಲಿ ಇದ್ದದಕ ತಿಂತೀರಾ
ಹಾ ಮತ್ತೆ ಚಿಕನ್ ತಿನ್ಬೇಕು
ಹ್ಮ್ ಹ್ಮ ಹಾ ರಾಜಣ್ಣ ಏನ ಪೇಪರ್ ಇಡ್ಕೊಂಡ್ ಹೋಗತ ನೋಡ ಅಗಳೆ
ಗೊತ್ತಿಲ್ಲಪ್ಪಾ ನಿಮ್ಗೆ ಗೊತ್ತು ರಾಜನೇ ನಿಮ್ ರೂಮೇಲೆ ಇರ್ತಾನೆ ನಮ್ ರೂಮೇಲೆ ಇಲ್ಲ
ಹೌದ ಬಟ್ ನಿಮ್ ಫ್ರೆಂಡ್ ಅಲ್ಲ ಅದಕ್ಕೆ ಕೇಳಿದೆಪ್ಪ
ಹ್ಮ್ ಹ್ಮ್ ಹೇಳಿ ಮತ್ತೆ ಏನ್ ನಡ್ಸಿದಿರ ಭೀಮಾಶಂಕರ್ ಅವ್ರೇ
ಏನಿಲ್ಲಪ್ಪ
ಹೌದಾ ಹ್ಮ್ ಮತ್ತೆ ಏನ್ ಹೇಳಿ ಸಮಾಚಾರ ಹೆಗ್ಗಣ್ಣ ದೊಡ್ಡಲ್ಲಿ ಯಾರನ್ನ ಪರಿಚಯ ಇದ್ದಾರ ಗೌಡಗೆರಿ ಗೊತ್ತ ಅವರಿಗ ಗೌಡಗೆರಿಯಲ್ಲಿ ಯಾರನ್ನ ಪರಿಚಯ ಇದ್ದಾರ
ಗೌಡಗೆರಿಲ್ಲಿ ಇದ್ದಾರೆ ಯಾಕೆ
ಕೇಳಿದೆ ಅದು ಒಂದು ತಂಗಿದಾಳೆ ಭಾಗ್ಯ ಅಂತ
ಹ್ಮ ಹ್ಮ್ ಇದ್ರೆ ಏನಾಗ್ಬೇಕಿತ್
ಹ್ಮ್ ಮತ್ತೆ ಏನ್ ಸಮಾಚಾರ
ಮತ್ತೆ ಏನಿಲ್ಲಾ ನಿಮ ತಂಗಿಯ ಯಾರ ಅಲ್ಲಿ
ಏ ಗೌಡಿಗೇರಿ
ಗೌಡಿಗೆರು ಗೊತ್ತಾಯ್ತು ಬಿಡು ಅಲ್ಲೇ ನಿಮ್ ತಂಗಿ ಯಾರ ಅಂತ ಕೇಳಿದೆ.
ಬಾಗ್ಯಶ್ರೀ ಅಂತ ಬಾಗಮ್ಮ ಅಲ್ಲ ಭಾಗ್ಯಶ್ರೀ.
ಹೌದಾ ಹ್ಮ್ ಹ್ಮ್ ಹ್ಮ್ ಹ್ಮ ಹೇಳಿ ಮತ್ತೆ
ಏನ್ ಸಮಾಚಾರ. ಹಲೋ ಕೇಳ್ಸ್ತಾ ಇದಿಯಾ ಭೀಮಾ ಶಂಕರ್ ಅವ್ರೆ.
ಹಾ ಕೇಳುಸ್ತು ಕೇಳುಸ್ತಿದೆ ಹೇಳಿ.
ಹೇಳಿ ಮತ್ತೆ ಏನ್ ಸಮಾಚಾರ.
ಮತ್ತೆನಿಲ್ ನೋಡ್ ಹೇಳ್ಬಕ್
ಸರಿ ತಗೊಳ್ಳಿ ನಮ್ಗೊಂದ್ ಕಾಲ್ ಬರ್ತಾ ಇದೆ ಕಟ್ ಮಾಡ್ಲಾ
ಹಾ ಸರಿ ಕಟ್ ಮಾಡಿ.
ಹಾ ಸರಿ.